ಹೌ ಹಲೋ ಕೆಳಸ್ತ ಇದಿಯ ಹಾ ನಷ್ಟ ಆಯ್ತ ನಿಂದ
ಏನ್ ಮಾಡ್ತಾ ಇದ್ಯಾ
ಏನಿಲ್ಲ ಅಪ್ಪ ನೀನೇ ಹೇಳಬೇಕು
ಯಾಕೆ ಡಲ್ ಆಗಿದಿಯಾ
ಯಾಕಂತಂದ್ರೆ ಡೋಕಿ ಮಾಡಿ ಡೋಕಿ ಮಾಡಿ ಮೈಯಲ್ಲ ಬನಿಯಾಗಿ ಬಿಟ್ಟಿದೆ
ಏನ್ ಮಾಡಿ
ಡ್ಯೂಟಿ ಮಾಡಿ ಡ್ಯೂಟಿ ಮಾಡಿ ಬೇನೆ ಆಗಿಬಟ್ಟಿದ್ದೆ ನಂದು ಮೈ
ನಿದ್ದೆ ಮಾಡಿ ನಿದ್ದೆ ಮಾಡಿ
ಡ್ಯೂ ಟು ಡ್ಯೂಟಿ ಅಂದ್ರೆ ಕೆಲ್ಸ ಮಾಡಿ ಕೆಲ್ಸ ಮಾಡಿ ನಂದು ಮೈ ಏನಿದೆ ಅಲ್ಲ ಅದು ಬೇನಿ ಆಗಕತ್ತಿದೆ ಅಂದ್ರೆ ಎಷ್ಟು ಬೇನೆ ಆಗುತ್ತಿದೆ ಅಂದ್ರೆ ನನಗೆ ಯಾರೋ ಹಿಡಿದು ಚುಚ್ಚಿದಂಗಿ ಕಾಣ್ತಾ ಇದಾರೆ
ಹೌದಾ ಯಾವ.. ಇಷ್ಟು ಮಾಡಿದೀರಿ ನೀವು ಕೆಲ್ಸ
ಹ್ಮ್
ಏನು
ಯಾವಾಗ್ ಕೆಲ್ಸ ಮಾಡ್ತೀರಿ ನೀವು
ಕೆಲಸ ನೋಡಿ ನಾವು ಪ್ರೆಸೆಂಟ್ ಆಗಿ ಯಾರಾದ್ರರು ಜಾಸ್ತಿ ಸಮಸ್ಯೆಲ್ ಇದ್ರಂದ್ರೆ ಜಾಸ್ತಿ ಮತ್ತೆ ಜಾಸ್ತಿ ಏನಾದ್ರು ಪ್ರಾಬ್ಲಮ್ಸ್ ಅಲ್ ಇದ್ರ ಅಂದ್ರೆ ಎ ಸನ್ಕೊಂಡ ಬರ್ಗರ್ದದ ಬಾಗಲಾ.. ಅವರಿಗೆ ನಾವು ಏನೋ ಅವ್ರ್ದು ಪ್ರಾಬ್ಲಮ್ ಇದೆಯಲ್ಲ ಆ ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡೋ ಕೆಲ್ಸ ಮಾಡ್ತೀವಿ
ಅದೇ ಯಾವತ್ ಪ್ರಾಬ್ಲಮು
ಯಾವುದೇ ತರ ಇರಲಿ ಅವ್ರಿಗೆ ಪ್ರಾಬ್ಲಮ್ ಆಯ್ತು ಮತ್ತೆ ಅವ್ರಿಗ ಏನಾದ್ರು ಸ್ಟ್ರೆಸ್ ಇದ್ರೆ
ಹ್ಮ ಮತ್ತೆ
ಮತ್ತೆ ಅವರಿಗೆ ಏನೇ ಸಮಸ್ಯೆ ಇದ್ರು ಕೂಡ ಆ ಸಮಸ್ಯೆಯನ್ನ ನಾವು ಬಗೆಹರಿಸಿ ಆ ಸಮಸ್ಯೆಯಿಂದ ಪಾರ್ ಮಾಡ್ತೀವಿ ನಾವು ಅವರಿಗೆ
ಹೌದಾ ಅ ಸಮಸ್ಯೆ ಯಾವದರೆ ಆಗ್ಲಿ
ಹಾ ಯಾವುದೇ ಇರಲಿ ಆ ಸಮಸ್ಯೆಯಿಂದ ನಾವು ಪಾರ್ ಮಾಡ್ತೇವ್ರಿ
ಹೌದಾ
ಹೌದು
ಈ ಈಗ ನನ್ ಸಮಸ್ಯೆ ಮೈಕೈ ಬಾನು ಜಾಸ್ತಿ ಅದಿದೆ ಅದಕ್ಕೆ ಏನ್ ಮಾಡ್ಬೇಕು
ಅದಕ್ಕೆ ನೀವು ದಿನ್ನ ಬೆಳಿಗ್ಗೆ ಮುಂಜಾನೆ ಐದ್ ಗಂಟೆಗೆ ಎದ್ದು ಅಹ್ ಏನ್ ಮಾಡ್ಬೇಕಂದ್ರೆ ಒಂದ್ ಗ್ಲಾಸ್ ನೀರು ಕುಡ್ದು ರನ್ನಿಂಗ್ ಹೋಗ್ಬೇಕು ರನ್ನಿಂಗ್ ಹೋಗಿ ಅಲ್ಲಿ ಚೆನ್ನಾಗಿ ಎಕ್ಸಸೈಜು ಮತ್ತೆ ಏನೇನ ಆಗುತ್ತೆ ಅದೆಲ್ಲ ವರ್ಕೌಟ್ ಮಾಡಕಂದು ಬರ್ಬೇಕು ಬಂದ ತಕ್ಷಣ ಊಟ ಮಾಡ್ಬೇಕು ನಷ್ಟ ಮಾಡ್ಬೇಕು ಲೈಟ್ ಆಗಿ
ಹೌದ ಮತ್ತೇನ್ ಮಾಡ್ಬೇಕು
ಮತ್ತೇನಿಲ್ಲ ಬಾರ್ಲ್ ಮಕ್ಕೊಂಬಿರ್ಬೇಕು
ಹೌದ ಈಗ ನನಗೆ ಎಷ್ಟು ಊಟ ಮಾಡಿದ್ರರು ತಪ್ಪಾಗಗ್ತಾ ಇಲ್ಲ ನಾ ಏನು ಮಾಡ್ಬೇಕು
ಅದು ಅದು ಒಡ್ಕೊಂತಾರ ಅಂತಾರಲ್ಲ ಅದು ಒಡಗ ಬಿಡ್ಬೇಕು
ಅದು ನಾ ಒಡ್ಕೊಲ್ಲಬರು
ಹ್ಮ
ನದುು ಯೂಸ್ ಮಾಡಲ್ಲ
ಮತ್ತೆ ಏನಾದ್ರು ಮಾಡ್ತರ ನನ ಗದ್ದಾರಿ
ಏನು ಮಾಡಲ್ಲ ನಾನು ಆದ್ರೆ ದಪ್ಪ ಆಗತ್ತಿಲ್ಲ
ನೀವು ಬಾಳೆಹಣ್ಣ ನೋಡಿದೀರಾ ನಂದು
ಹಾ ನೋಡಿ ನಾನು
ಅದ್ ತಿನ್ಬೇಕು
ಹೌದಾ
ದಿನ್ ನಾಲ್ಕು ಬಾಳೆ ಹಣ್ಣು ತಿನ್ಬೇಕಂತು
ಹೌದಾ ನಾಕ್ ಬಾಳೆ ಹಣ್ ಡೈಲಿ ತಿನ್ಬೇಕು
ನಮ್ ಬಾಳೆ ಹಣ್ ತೋಟಕ್ ಬಂದ್ಬಿಡ್ರಿ ನೀವು
ಹಾ
ನಿಮ ದೀನ್ನ ಫ್ರೀಯಾಗಿ ಬಾಳೆ ಹಣ್ ಕೊಡ್ತೇನೆ
ಆಯ್ತು ಡೈಲಿ ಬರ್ತೀನ್ ಬುಡ್ಡು ಅಪ್ಪಾ
ಬರ್ಬೇಕಾದ್ರೆ
ಹ್ಮ
ನೀವು ಬಟ್ಟೆ ಏನ್ ಹಾಕೆಂದು ಇರ್ತೀರಲ್ಲ
ಹಾ ಹಾಕೊಂಡಿರ್ತೇವಲ್ಲ
ಹ
ಹಾ ಹಕೊಂಡಿರ್ತೀವಿ ಮತ್ತೇನ್ ಮಾಡ್ಬೇಕು
ನೀವು ಬಟ್ಟಿ ಏನ್ ಹಕೆಮ್ ಬರ್ತೀರಿ ಹೇಳ್ ಹಾಕ ಬರ ಮುಂದ
ನಾನು ಚಡ್ಡಿ ಬನಿಯಾನು ಪ್ಯಾಂಟು ಶರ್ಟು
ಮತ್ತೆ
ಬೂಟು ಟಾಯಿ ಎಲ್ಲಾ ಹಾಕೋಂಬರ್ತಿವಿ ನಾವು
ಅಲ್ಲಟ್ಟು ಆಕನ್ ಬರಬಾರದು
ಎದಕ್ಕೂ
ಹೌದು ಯಾಕಂದ್ರೆ ನಮ್ಮಂಬಲ್ಲಿ ಒಂದು ರಹಸ್ಯ ಇದೆ ಒಂದು ಯಾಕಂದ್ರೆ ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ಬಾಳೆನನ್ನ ನಾವು ನಿಮ್ಗೆ ಕೊಡ್ತೇವಿ
ಹೌದಾ
ಹಾಗಾಗಿ ನೀವು ಬಟ್ಟೆ ಹಾಕೆಲಾರ್ದೆ ಬರ್ಬೇಕು
ಹೌದಾ ಮತ್ತೆ
ಮತ್ತೆನೀಲ್ ನೋಡ್ ಇಷ್ಟೇ ನಡದ ನೋಡ್ ಇದನ್ನು ನೀವು ಮೂರ್ ತಿಂಗಳ ಕಂಟಿನ್ಯೂಸ್ಲಿ ತೊಗೊಂಡಿರಂದ್ರೆ ಅದ ನಮ್ಮ ತೋಟದ ಬಾಳೆಹಣ್ಣು
ತಗೊಂಡ್ಮೇಲೆ ಏನಾಗುತ್ತೆ
ಆಮೇಲೆ ಅವಾಗ್ಲಿಂತ ನೀವು ಡೈಲಿ ಏನು ಮಾಡದು ಬೇಕಾಗಿರೋದಿಲ್ಲ ತಂತಾನೆ ದಮ್ಮ ದಮ್ಮ ಆಗ್ತಾ ಹೋಗ್ತೀರ ಅಷ್ಟೆ
ಹೌದಾ
ಹೌದು
ಅದಕ್ ಅಮೌನ್ ಎಷ್ಟಿದೆ
ಎದಕ್ಕೆ
ಒಂದು ಬಾಳಿಕಾಯಿ
ಏನು
ಒಂದ್ ಬಾಳಿಕಾಯಿಗೆ ಅಮೌಂಟ್ ಎಷ್ಟಿದೆ
ಅಮೌಂಟ್ ಏನ್ ಜಾಸ್ತಿ ಏನಿಲ್ಲಪ್ಪಾ ನಿಮ್ ಸಲುವಾಗಿ ನಾನು ಯಾವಾಗಲೂ ಕೂಡ ಫ್ರೀನ ಇಟ್ಟಿರ್ತೀನಿ ನೀವು ಏನಿಲ್ಲ ಬೆಳಗ್ಗೆ ಐದ್ ಗಂಟೆಗೆ ಬೆಳಗ್ಗೆ ಎಷ್ಟು ಜಲ್ದಿ ಅತದಾ ಅಷ್ಟ ಜಲ್ದಿ ಬಂದು ಬಟ್ಟಿ ಬೈ ಬರೀ ಮೈ ಮೇಲೆ ಬರ್ಬೇಕಂದ್ರೆ
ಹೌದಾ ನಿಂಬಲ್ಲಿ ಬಾಳಿಕಾಯಿ ಇಲ್ಲ ನಿಲ್ಲಿ ಬಾಳಿಕಟ್ಟು ತೋಟ ಇದೆೇನು
ಬಾಳೆಕಾಯಿ ತೋಟ ಇದೆ ನಾವು ಯಾರಿಗಾದ್ರು ಮತ್ತೆ ಸಮಸ್ಯೆ ಇದ್ರೆ ಅವರಿಗೆ ನಾವು ಬಾಳಿಕಾಯಿ ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸ್ತೇವಿ
ಬಾಳೆ ಕಾಯಿ ನಿಂದ ಸಮಸ್ಯೆ ಹೇಗೆ ಇದು ಆಾಗುತ್ತದೆ
ಯಾಕಂತಂದ್ರೆ ಈಗರದು ಬಾಳೆನಲ್ಲಲ್ಲ
ಹ್ಮಬಾಳೆ ಹಣ್ಣು ಇಲ್ಲ
ಸೊ ಹಾಗಾಗಿ ಬಾಳೆೆಯನ್ನೆ ನಾವು ಕೊಟ್ಟಬ ಹ ಹೌ ಈಗ ಬರ್ತಾವ ಬಂದು ಅಂದ್ರೆ ಆದು
ಹಗೆ
ಏನು ಇನ್ನೊಂದು ಎಡಿ ಮಾಡಾರುವ ಬಂತ ಏನು ಹ ಹೊಸ ಕ ಯಾರ್ದ ನಂಬರ್ ಆ ತಮ್ಮಂದ ಯಾರ ಮ ಓಟಿ ಪತು ಓಟಿ ಬಂದ ಅದ್ರ ರ ಮಾಡ ಹೌದಾ
ಹೌದನ್ ಲಾಸ್ಟ್ ರೂಮ ಅಲ್ಲಿ ಹೋಗ್ ನಾವು
ಸರಿಯಾ ಅಷ್ಟೆ ಮಾಡಿ
ನೀವು ಹೋರಿ ಅಲ್ಲಿ ಲಾಸ್ಟ್ ರೂಮ್ ಅಲ್ಲಿ ಹೋಗಿ ಮಾತಾಡ್ತ ಸೌಂಡ್ ಜಾಸ್ತಿ ಬರ್ತಾ ತಿ
ಹಾ ಈಗ
ಹಾ ಈಗ ಬರ್ತಾ ಇಲ್ಲ ಹಲೋ ಮತ್ತೇನ್ ನಡತಿದ್ದೆ ಸಮಾಚಾರ
ಅದೇ ನಾ ಏನ್ ಹೇಳ್ಬೇಕಂತ ಅಂದಕೊಂಡೆ ಅಂದ್ರೆ ಅದೇ ನಮ್ ಬಾಳ ತೋಟ ಇದ್ಯಲ್ಲ
ಹಾ ನಿಮ್ಮ ಬಾಳ ನಟೋತೈತೆ
ಅಲ್ಲಿಗೆ ಬರ್ರಿ ನೀವು ನಿಮ್ಗೆ ನಾವವು ಎಂತ ಬಾಳೆಣ ಬೇಕು ಅಂತ ಬಾಳೆಣ್ಣ ಕೊಟ್ಟು ನಿಮ್ಗೆ ದಮ್ಮ ಮಾಡ್ತೀವಿ ನಾವು
ಹೌದಾ
ಹ್ಮ್ ನಿಮ್ಗೆ ಅಂದ್ರೆ ಬರ ಟೈಮ್ ನಲ್ಲಿ ಒಂದು ನಿಂಬೆಹಣ್ಣು ಒಂದು ಒಂದು ಎರಡು ಮೆಣಸಿನ್ಕಾಯಿ ಹಿಡ್ಕೊಂಡು ಬತ್ಲೆ ಬರ್ಬೇಕು ಅಷ್ಟೆ
ಬದಲ ಬರ್ಬೇಕು ಅವಾಗ ಸಮಸ್ಯೆ ದೂರ ಆಗುತ್ತೆ ಏನು
ಹಾ ನೀವ್ ಏನ್ ತಳ್ಳಿ ಇದ್ರಲ್ಲ ದಮ್ಮ ಆಗ್ಬಿಡ್ತೀರಾ
ಹೌದಾ ನಮ್ಮ ಹಳ್ಳಿಯಲ್ಲಿ ಹಂಗಿದೆ ಗೊತ್ತಾ ಏನ್ ಸಮಸ್ಯೆ ಇದ್ರೆ ಏನ್ ಮಾಡ್ತಾರ ಗೊತ್ತಾ ರಾತ್ರಿ ಟೈಮ್ ಅಲ್ಲಿ ಮ ಮನೆ ನಿಂತ ಬತ್ಲೆ ಹತಾರೆ ಪೂರ ಒಂದು ಬಟ್ಟೆ ಇಲ್ಲಾರದುು ಹೋತಾರೆ ಹೋಗಿ ಹಣಮಂದ್ ಗುಡಿಯಲ್ಲಿ ಹೋ್ತಾರೆ ಅವರು ಹನುಮ್ಮಪ್ಪಂದು ದೇವಸ್ಥಾನ ಇರಲ್ಲ ಅಲ್ಲಿ ಹೋಗ್ತಾರೆ ಹೋಗ್ತಿರಿ ರಾತ್ರಿ ಅಲ್ಲಿ ಹೋಗಕರಿ ಏನ್ ಮಾಡ್ತಾರೆ ನನ್ಗೂ ಗೊತ್ತಿಲ್ಲ ನಾನು ಊರಲ್ಲಿ ಮಕ್ಕೊಂಡಿದ್ದೆ ನನ್ಗೂ ಅರ್ಜೆಂಟು ಏಕೆ ಬಂದಿದ್ದು ನಾನು ಎದ್ದಿದ್ದ ಇ ಏಕೆ ಬರಂದ ಬಂದ ತಕ್ಷಣ ಹೊರಗ ಬಂದು ನೋಡ್ತಿದ್ದೆ ಬತ್ಲೆ ಒಬ್ಬಕ ಹುಡುಗ ಹಣ್ಣು ಓ್ತದ್ಳರು ಅವ್ರದ್ದ ಏನ್ರ ಸಮಸ್ಯೆ ಮಕ್ಕಳದು ಆಗಲ್ಲಲ್ಲ ಅದ್ರ ಸಲಾಗಿ ಹೋ್ತಾರಂತೆ ಅವರು
ಮಕ್ಕಳು ಆಗ್ಲ್ರದ್ರರು ಕೂಡ ಬರ್ಬಹದು ಮತ್ತೆ ತಳ್ಳಗ ಆಗೋರು ಯಾರ ದಮ್ಮ ಆಗ್ತದೆ ಅಂತ ಅನ್ಕೊಂಡ್ರೆ ಅವ್ರರು ಕೂಡ ಬರ್ಬಹದು
ಹೌದಾ ನ ಮ್ಮಲ್ಲಿ ಹೇಂಗ್ದೀರ ತಳ್ಳೆಗಿದ್ದರು ಏನು ಅಂದಿಲ್ಲಾ ಯಾರಿಗೆ ಮಕ್ಕಳಾಗ
ಇಲ್ಲ ನಮ್ಮಲ್ಲಿ ಎರಡು ಕೂಡ ಸಮಸ್ಯೆ ಬಗೆಹರ್ಸ್ತೀವಿ. ನಾವು ಯಾರಿಗ ಮಕ್ಕಳು ಆಗೋದಿಲ್ಲ ಅವರಿಗೂ ಕೂಡ ಮತ್ತೆ ಯಾರು ದಮ್ಮ ಇದ್ದಾರೆ ಅವಿಗೆ ತಳ್ಳಿಗೂ ಕೂಡ ಮಾಡ್ತೀವಿ. ಯಾರು ತಳ್ಳಿಗಿದ್ದಾರೆ ಅವರು ದಮ್ಮ ಮಾಡ್ತೀವಿ.
ಇಲ್ಲ ಅಲ್ಲಿಯ ಹನುಮನ್ ದೇವಸ್ಥಾನಲ್ಲಿ ಬತ್ಲಿ ಹೋಗಕ್ಯರಿ ಏನ್ ಮಾಡ್ಬೇಕು.
ಬತ್ಲೆ ಹೋಗಿ ಅಲ್ಲಿ ಚೆನ್ನಾಗಿ ಪೂಜೆ ಮಾಡಿ ಬಂದ್ಬಿಡ್ಬೇಕಷ್ಟೆ.
ಅಷ್ಟೇ.
ಅಷ್ಟೇ.
ಹೌದಾ. ನೀವ್ ಒಂದ್ಸಾರ್ತೀರಾ ಮಾಡಿರ ಏನು.
ನಾವು ಡೈಲಿ ಮಾಡ್ತೀವಿ.
ಡೈಲಿ ಬತ್ತಲೆ ಹೊತಿರಿ.
ಹಾ ನೀವು,
ಇಲ್ಲಪ್ಪ ನಾನು,
ಯಾಕ್.
ನನ್ಗೆ ಸಮಸ್ಯೆನೆ ಬಂದಿಲ್ಲ.
ಮತ್ತೆ ತಳ್ಳಗಿದಾರಲ್ಲ ಮತ್ತೆ ನಿಮ್ ಮಕ್ಳು ಕೂಡ ಆಗ್ತಾ ಇಲ್ವಾಲ್.
ಇಲ್ಲ ಅಣ್ಣ ನನಗೆ ಮಕ್ಕಳು ದಪ್ಪ ಆಗೋದು ನನಗೆ ಬೇಕಾಗಿಲ್ಲ.
ಇಲ್ಲ ಮಕ್ಕಳೇ ಆಗ್ತಾ ಇಲ್ಲಲ್ಲ. ನಿಮ್ಗೆ ನಿಮ್ ನಿಮ್ಮ, ನಿಮ, ನಿಮ, ಬಲ್ಲಿ ಪವರ ಇಲ್ಲಲ್ಲ.
ನಂಬಲ್ಲಿ ಪವರ್ ಜಾಸ್ತಿ ಇದೆ.
ಮತ್ತೆ ಮಕ್ಳಾಗ ಆಗ್ತಿಲ್ಲ.
ನಂದು ಇನ್ನ ಮ್ಯಾರೇಜ್ ಆಗಿಲ್ಲ ಮಕ್ಕಳೆಲ್ಲಿ ಆಗ್ಬೇಕು.
ಹೇ ಮ್ಯಾರೇ ಯಾಕ್ ಆಗಿಲ್ರರಿ ಒಂಬತ್ತು ಜನ ಹೆಂಡ್ರು ಇದಾರೆ ಒಬ್ರಗ ಕೂಡ ಮಕ್ಕಳೆಲ್ಲ ಅಂತ ಕೇಳ್ಪಟ್ಟೆ ನಾನು.
ನೀನು ಸುಳ್ಳು ಹೇಳಿದ್ದಾರೆ ಬೇರೆಯವರದು ಹೇಳಿರ್ಬೇಕು ನೋಡು ನಂದು ಅಲ್ಲ.
ಮತ್ತೆ ಅವ್ರ ಹೆಸರು ಆಸೀಪ್ ಅಂತ ಹೇಳಿದ್ರು ಅವ್ರ ನಿಮ್ಮ ಹೆಸರೆ ಎಲ್ಲ ಅದು.
ಅಲ್ಲ ನನ್ನ ಹೆಸರು ಆಸಿ ಲ್ಲ ನನ್ನ ಹೆಸರು ಆಗಿ
ಹಾ ರೈಟ್ ರೈಟ್. ಕಾರ್ಷಿಕ ಅಂದ್ರುನೋಡು ಅದೇ ಅದೇ.
ಅಲ್ಲದು. ಸುಮ್ಮನಾ ಏನ್ ಹೇಳ್ತೇ ಬಿಡಪ್ಪ ನೀನು ಮಜಾಕ ಮಾಡತೇ ಬರೀ.
ಮಜಾಕ್ ಅಲ್ರರಿ ನಾನ್ ಹೇಳ್ತಾ ಇರದು ಸೀರಿಯಸ್ ಯಾಕಂದ್ರೆ ನಾನು ಬಾಬಾ ದನ್ನಿ ನಾನು ಯಾಗಲೂ ಕೂಡ ಮಜಾಕ್ ಮಾಡೋದ್ರಲ್ಲಿ ಹೋಗೋದಿಲ್ಲ.
ಇಲ್ಲ ಬ್ರೋ ಬಾಳ ನೀವು ಮಜಾಕ ಮಾಡ್ತಾ ಇದೆ ಇವತ್ ನಾಳೆ ಇ ಇಂತ ಮಾತು ನಿನಗೆ ಯಾವಾಗ್ಲುೂ ಬರ್ತಿದ್ದಿಲ್ಲ ಎಲ್ಲಿ ಕಲ್ತಿದೆ ಗೊತ್ತಾಗ್ತಾ ಇಲ್ಲ ನನ್ಗೆ.
ಏನ್ ಮಾಡ್ತೀಯಾ ಗುರು ನನ್ಗೆ ಒಬ್ಬಕಿ ಹುಡುಗಿ ಬಿಟ್ಟು ಹೋಗಿಬಿಟ್ಲು ಮನಸ್ಸಿಗೆ ನೋ ಆಗ್ತಾ ಇದೆ.
ಟೆನ್ಷನ್ ತಗೋಡಪ್ಪಾ ನೀ ಬರೀ ಹುಡುಗಿ ಹುಡುಗೀಿನಿ ಅಂತಲ್ಲ್ಲ ನಿಂದು ಮದ್ವೆ ಮಾಡಿಬಿಡುಂ ತಗೋ.
ಇಲ್ಲ ಗುರು ನಾನು ಲೈಫ್ ನಲ್ಲಿ ಇನ್ವರೆಗೆ ಯ ಯಾರ್ಡ್ನ ಹುಡ್ಗಿ ಲವ್ ಮಾಡೋಲ್ಲ. ಆದ್ರೆ ಇನ್ವರೆಗೆ ಆದ್ರ ಯಾವಡ್ಗಿಗೆ ಪ್ರಪೋಸ್ ಮಾಡಿರ್ಲಿಲ್ಲ. ಇದೇ ಫಸ್ಟ್ ನೋಡು ಮೊದಲ ನಡುಗ ನು ಪ್ರ ಸ್ ಮಾಡಿದ್ರೆ ಆದ್ರೆ ಅವಳು ನನಗೆ ಏನು ಉತ್ತರ ಕೊಡ್ಲಾರ್ದೆ ಹೊಡೋಗಿ ಬಿಟ್ಲಲ್ಲ ಅದಕ್ಕೆ ನಾನು ಈಗ. ಸನ್ಯಾಸಿರೀಪ ತಗೊಂದು ಬಾಬಾ ಆಗಿಬಿಟ್ಟಿದ್ದೀನಿ ನಾನೀಗ.
ಆಯ್ತತ್ ತಗೋಪ್ಪಾ ನನ್ ಕಾಲು ಬರ್ತಾ ಇದೆ ಆಮೇಲೆ ಹಚ್ಚ್ತೀನಿ ನಿನ್ಗೆ.
ಜಲ್ದಿ ಕಾಲ್ ಬಂತಾ.
ಹಾ ಕಾಲ್ ಬರ್ತಾ ಇದ್ದೇನೆು.
ಯಾರ್ದು ಕಾಲ್ ಬರೋದು ಈಗ ಎಷ್ಟಂತಲ್ಲಿ.
ನನಗೂ ಎ ಮೇಲೆ ಕಾಲ್ ಮಾಡ್ತಾ ಇದ್ದೇನೆ.
ಓಹೋ ಎಮ್ ಎಲ್ ಎ ಜನಿ ಸಿನ್ಸ ಅವರಾ.
ಅಜಯ್ ಸಿಂಗ್ ಅಂತ ಚೀಪ್. ಪಣೇಶ್ವ ಅವ್ ಫೋನ್ ಮಾಡ್ತ ಇದಾರೆಗೆ.
ಸರಿ.
ಹ್ಮ.